ಹಲೋ
ಹಷ್ಟದ
ನಮಸ್ತೆ ನಮಸ್ತೆ ಕಮ್ಮಣ ಅಂತುರಿಯ
ಎತ್ತು
ಊಟಾ ತಲ್ರೆ
ಹ್ಮ ನಳಕಂತ
ಹಾ ಎಲ್ಲದ್ರಿ
ಅ ಮುಡಾ ನೀವು ಎನ ಕೇತ
ಎಲ್ಲಾದ್ರಿ
ಹ್ಮ ಇದರ್ಗಾಗ್ದೇನಿ ಅಫಜಲ್ಪುರ್ ಇದ್ದ ಅಫಜಲ್ಪುರ್ ಅಂತ ನ ಅಜಲ್ಪುರ್ದಲ್ಲಿ ಬಿದನಿ ಅಂತ ಬಿದನಿ ಹ
ಟೋಕ್ಕೆ ಮಾಡಿದ್ರೀ
ಅದೇ ಮಾಡಕಂತೀನಗ
ಹಾ ಹಾ
ನಾ ಕಂತೀನಿ ನೆನಕ್ ಬರ್ತು ಒಂದ್ ರೀಲ್ ನೋಡತವ
ಹಾ ಹಾ
ನೋಡಕ ನೀೊಂದ ತತ್ತು ಫೋನ ಹ ಚೋಕಟ ಹಗ್ತವಾ
ಹಾ ಹಾ ಹಾ ಮತ್ತ ಹೊಲಗಲ್ಕ್ಕೆಲ್ಲ ಮಳೆ ಗಿಳಿ ಹಂಗೈತೆ
ಹಾ ಮ ಎಲ್ಲ ಚೆನ್ನೈತ್ತಪ್ಪ ಇಲ್ಲಿ ಮಹಾರಾಷ್ಟ್ರ ಅಲ್ಲ ಮಹಾರಾಷ್ಟ್ರ ಮ ಚೆನ್ನಾಗಿರ್ತ್ತ
ನಮ್ಮ್ ಕರ್ನಾಟಕದಾಗ ಏನಂಗತನಪ್ಪಾ ಮಳನೇ ಇಲ್ಲ ಏನಿಲ್ಲ
ಹ್ಮ್
ವೆಲ್ಲಾ ಬಿತ್ತೀವಿ ಒಣಗಾಕ್ ಕುಂದ್ಬಿಟ ನೋಡ
ಹೌದಾ
ಹಾ
ನತರ ನಮ ಹೆಂಗ್ ಗೊತ್ತು
ವಾ
ರ ಊರ ಕರ್ನಾಟಕದಾಗ
ಹಾ
ಹೊಲ್ಲರದು ಮಹಾರಾಷ್ಟ್ರನಾಗ ಮಹಾರಾಷ್ಟ್ರದಾಗ
ಹಾ ಹಾ ಹಾ ಹಾ
ಹ್ಮ ನಮ್ಮ್ ಮೂರ ಮಾರ ಒಂದ್ ಎರಡ್ ಮೂರ್ ಕಿಲೋಮೀಟ್ರ ಅಟ್ಟೆ ಬಾಡ್ರ
ಹೌದಣ ಹಾ ಹಾ. ನೀವಗ ಮಹಾರಾಷ್ಟ್ರಕ್ಕ ಮಹಾರಾಷ್ಟ್ರಕ್ಕೆ ಹೊ ಇದಕ್ ಬರ್ತರ ಎನ್ ನಮ್ ಕರ್ನಾಟಕ ಕ ಬರ್ತೀರ
ಅಫಜಲ್ಪುರ್ ಬಂದು ಅಫಜಲ್ಪುರ್ ಬತಿ ಹಾ
ಇರದ್ ಮಾತ್ರ ಮಹಾರಾಷ್ಟ್ರದಾಗ
ಇರದ ಈಗ ಕರ್ನಾಟಕ ದಾಗ ಈನಿ
ಮತ್ತ ಹೊಲಕ್ಕೆಲ್ಲ ಏನಾಕಿರಿ,?
ಅವಕೆಲ್ಲ ಏನಕ್ಕರಿ
ಯಚ್ಚರೀಗೆ ತೊಗರಿ ಬಿತ್ತವಿ ಮಳಿ ಬಂದವ
ಹಾ ಹಾ
ಹ್ಮ್
ನಮ್ಗ ಇಲ್ಲಿ ಏನ ಇಲ್ ನೋಡು ಕಬ್ ಹಾಕಿವಿ ಇಟ್ಲಾಗ್ ಗಾಂಜಾಳ ಹಾಕಿವಿ
ಕಬ್ಬಿಗೆ ಎನ್ ಬಿಡು ಡ್ರಿಪ್ ಐತಿ ಡ್ರಿಪ್ ನೀರು ಬಿಡ್ತೀವಿ ಎರಡು ದಿನಕ್ಕೋಮ ಮೂರು ದಿನಕ್ಕೊಮ್ಮೆ
ಹ್ಮ್
ಇದಕ್ಕ ಈಗ ಚಿಂತೆೈತ್ ಹತ್ತತಿ ಮಳಿ ಇಲ್ಲ ಏನಿಲ್ಲ
ಹ್ಮ್
ನೀರ
ನಿಮಗಾ
ಪಂಕಳ ಹಚ್ಬೇಕಂತೀವಿ ಹಚ್ಚದ ಆಗ್ವದು
ಹ್ಮ ನಾನ್ ಹೋಗಿ ಮ ಒಂದ್ ಮಳೆ ಬ ಬಿತಿವಿ ತೊಗರಿ ಬಿತಿವಿ
ಹಾ ಹಾ
ಮಳಿನೆ ಬರವಲ್ತಪ್ಪ
ಇಲ್ಲಿ ಹಂಗಾಗಿತೋಪ್ಪ ಈಗ
ಈಗ್ ಒಂದ ಪ್ಲ್ಯಾನ್ ಮಾಡಿವಿ
ಹಾ
ಹ ಸ್ಪ್ರಿಂಕ್ಲರ್ ಗೊತ್ತ ಸ್ಪ್ರಿಂಕ್ಲರ್
ಹಾ ಹಾ ಸ್ಸ್ಪ್ರಿಂಕ್ಲರ್ ಗೊತ್ತಾ
ಆ ಅದು ಸಂದಿ ಮಾಡ್ಬೇಕಂತ ಹೇಳಿ ಯಾಕಂದ್ರ ಹದನೈದ ಇಪ್ಪತ್ತೇಕರ್ ತೊಗರಿ ಆದ
ಹಾ ಹಾ
ಮಾಡಿದ್ರ ಕೆಲ್ಸ ಆಗ್ತದ ಇಲ್ಲಂದ್ರ ಆಗಲ್ಲ
ನಮ್ಡೆನಿಲ್ ನೋಡ್ ಎಲ್ಲ ಬ ಹೈರಾಣ ಆಗ್ಬಿಟ್ಟಿವಲ್ಲ ಇಲ್ಲಿ
ಹ್ಮ್ ಹ್ಮ.
ಮತ್ತ್ಯಾನ ಹೊಲ್ದಾಗ ನಮ್ದ. ಗಾಯಕಿವಿ ಇ ಇಲ ಬರ್ತೀರಾನೇ ಎಲ್ಲ ನೀವು ನಮ್ಮ್ ಸೈಡ್.
ಾದ್ರ
ನಮ್ಮ್ ಸೈಡ್ ಬರ್ರಿ.
ಯಾಕ್ ಹೇಳ್ರಿ
ಕದೇ
ಅದತ್ರ ಮುಂಡರ್ಗಿ.
ಹಾ ಮುಂಡ್ರಗಿ ಸೈಡ್ ರೀ.
ಹ್ಮ ಮುಂಡರ್ಗಿ ಸೈಡ್ ಯಾವ್ ಊರ್ರೀ.
ಮುಂಡರ್ಗಿ ಸೈಡ್ ಬರೀ.
ಬಾಳ, ದೂರ್, ರೀ.. ... ಊರ, ಹೆಸರ ಹೇಳ್ರಿ ಬಾಬಾ. ...
ನಮ್ದು, ಇಲ್ಲ ಮುಂಡ್ರಿಗಿ, ಸರ್ ಕಲಿಕೇರಿ, ಅಂತ ಹೇಳ್ರೀ. ... ಕಲಿಕೇರಿ, ಅಂತ, ಐತ್ರಿ ಅಲ್ಲಿ. .. ಬರ್ರಿ, ಎಲ್ಲಾ, ನೇಚರ್, ಗೀಚರ್ ಐತ, ಊಟ, ಮಾಡೋಕಾ, ನೋಡಾಕ. ...
ಹ್ಮ್. ...
ನೀವ್, ಹೊಲ, ಮಾರುಬೋಹುದುರಿ. ... ಮತ್ತೇ, ಏನಂತೀರಿ.? ...
ಹ ..
ಹಲೋ. ....
ನಮ್ದೇನ್, ಇಲ್ರಾಪ್ಪಾ, ನೀವೇಳ್ಬೇಕು. .. ಹ- ..
ಬರೀ, ಏನಿಲ್ಲ, ನೋಡ್ರಿ, ಎಲ್ಲಾ.? ... ಕೊಡ್ರೊ, ನೆಟ್ವರ್ಕೆ. .. ಹ, ಇದು, ಕಾಲಿಹಾಗೈತಂತ್ರಿ ಡಾಟಾ. ...
ಹ್ಮ. ..
ಹಾಟ್ಸ್ಪಾಟ್, ಕೇಳಾಕು, ಬಂದಿದ್ದ್ರೀ ಹಾಟ್ಸ್ಪಾಟ್ ಕೊಡ್ಬೇಕಲ್, ರೀ ಅವ್ರಿಗೆ.? ...
ಹ್ಮ. ...
ಹಾಟ್ಸ್ಪಾಟ್, ಕೊಟ್ಟವ್ರಿ! ಅವ್ರಿಗೆ..
ಹ್ಮ, ಯಾರು ರಾಜುಗೌಡ.? ಅವರ. ...
ಹಾ, ರಾಜುಗೌಡ, ರಾಜುಗೌಡ, ಅವ್ರೀ. ...
ಹ್ಮ್ಮ್, ರಿ, ಹ್ಮ. ... ಹೇಳಾ, ತರುಬೇಕಾಲಾ! ಹ್ಯಾಂಟಿ, ಕರ್ಬೇಕಲತ್ತ, ಎಷ್ಟು, ಖರ್ಚ ಆಗ್ಬೋದು ನಾವು--. ..
ನಿಮ್ಗೆ, ಸಣ್ಣದು, ಬೇಕಂದ್ರೆ. ಒಂದು ನಾಲ್ಕೈದು ಸಾವಿರ ರೀ. ...
ಹ್ಮ್. ...
ಐದ್, ಬರ್ತವ್ರೀ! ಒಂದ್ ಸೆಟ್ ಬರ್ತೈತಿರಿ ಅದು ಪೈ ಇದಕ್ ಕೃಷಿ ಇದಕ್ ಬರ್ತೈತಿಲ್ರರಿ, ಅವಾಗ ಹಾಕ್ರಿದೇ, ಸಬ್ಸಿಡಿ. ...
ಬಾತು, ಮಾಡುತ್ತೀನಿ, ತಿಂದು, ಇಲ್ಲಾ, ಅದು, ಅಪ್ಪಿಲಿ. ... ಚೆನ್ನಾಗಿ, ಹೋಗ್ಬಿಡ್ತಾರೆ. ..
ಅದು, ಈಗ್ ಬಿಡ್ತಾರೆ,, ನೋಡ್ರಿ. ಈಗ ಬ್ಯಾಸಿಗೆಗೆ, ಬಿಟ್ಟಿದ್ರಿ ಮೊನ್ನೆ. ...
ಹ್ಮ್. ...
ಈಗ, ಮತ್ ಇನ್ನೊಂದು, ಎರಡು ಒಂದು ನಾಲ್ಕೈದು, ತಿಂಗಳು, ಬಿಡ್ತಾರೀ. ..
ಹ್ಮ್ ....
ಅಂದ್ರ, ನಾಲ್ಕೈ, ತಿಂಗಳಿಗೆ ಬಿಡ್ತಾರಿ! ಅವಾಗ ಹಾಕ್ರಿ. ...
ಹ್ಮ್ ...
ಮೂರ್, ಸಾವಿರನ, ಇದು, ನೋಡ್ರೆ ಮೂರ್ ಸಾವಿರ, ತುಂಬಿದ್ರೆ? ಮೂವತ್ ಪೈಪ್, ಐದು ಸ್ಪಿಂಕರ್ಲ್ಲಿ, ಕೊಡ್ತಾರೆ. ...
ಮೂರು, ಸಾವಿರ, ತುಂಬುವುದಿರಿ. ...
ನಾವು, ಮೊನ್ನೆ, ಎರಡ್ ಸೈಟ್, ತಗೊಂಡಿರಿ. ...
ಹ್ಮ ....
ಅವು, ಸಾಲ, ಅಲ್ಲರಿ, ಹಂಗಾಗಿ! ದೊಡ್ಡ, ಮೊನ್ನೆ ಐದ ಸಾವಿರ, ರೂಪಾಯಿ, ಕೊಟ್ಟು, ಒಂದೊಂದ ಸ್ಪಿನ ಕ್ಲರ್, ತಂದಿರಿ ದೊಡ್ಡು. .. ಅರ್ಧ. ... ರೌಡುತಾರ್ರಿ, ಅವು. ..
ಎಷ್ಟೇ, ಎಷ್ಟು, ತಕೊಂಡ್ರಿಯವು. ..
ಐದ್ ಸಾವಿರ ಎರಡ್ ತಂದ ಒಂದು ಸ್ಪಿಂಕ್ಲರ್ ಅರ್ಧ ಎಕರೆ ಮ್ಯಾಗ ಹೊಡಿತವ ರೀ
ಆ ನ ಎರಡ್ ತಂದ ಬಿಡ್ತೇವ್ರಿ ನೊಂದು ಒಂದ್ ಎಕರ್ಕ್ಕ ಎರಡ್ ಹೋದ್ ಅಂದ್ರ ಭೀ ಇಪ್ಪತ್ತ ಎಕರೆ ಅದ ರೀ ನಲ್ವತ್ ತಂದ್ ಬಿಡ್ತೀವ ನಾಲ್ವತ್
ಅವನ ಕಷ್ಟಕ್ಕಂದ ತರ್ತರಿ ನೀರ್ ಅಷ್ಟ್ ಬೇಕಲ್ರರಿ ನಿಮ್ಗ.
ಹಾಂಗ ಮಾಡಲ್ರಿ ಒಂದು ಐದಾರ ತರ್ತೇವ್ರಿ ಇಲ್ಲಿ ಆಗಾನ ಅಕಡೆ ಹಾಕ ಕ ಆ ಕಡ ಈ ಕಡೆ ಹಾಕಿ ಬಿಡುದು
ಹಾ ಹಂಗ ಹಾಕ್ರಿ ನಾನು ಅದ ಹೇಳ್ಬೇಕಂತ ಮಾಡಿದ್ದೆ. ಇಲ್ಲ ನಲ್ವತ್ತಂದು ಒಂದ ಕುಂದರಸಿ ಬಿಡಿರ ಅವನ.
ಹ್ಮ್
ಒಂದ ನಾ ಭಾಳ ಆಗತ್ತ ರೀ ನಾಲವತ್ತು ಸುಳ ರೊಕ್ಕ ಭಾಳಗತ್ತ ಬೇಡ
ಹ್ಮ್
ಎರಡು ಲಕ್ಷ ರೂಪಾಯಿ ಬರ ಎರಡು ಲಕ್ಷ ಸನೀಕ್ ಆಗುತ್ತ ನೋಡ್ರಿ ಮತ್ ಅದಕ
ಹ
ನಾ ಅಷ್ಟೇ ಒಂದ್ ಐದ ತಂಬ್ರಿ
ಹಾ ಬರ್ತನ್ ಅಂದ್ರ ಕ
ಸಾಮ
ಹಂಗ ಕಿತ್ ಕಿತ್ ಕಿತ್ ಕಿತ್ ಪೈಪ್ ಅಟ್ ಜೋಡಸ್ ಬಿಟ್ರೆ ಮುಗಿದ್ ಹೋಗತ್ರಿ
ಹಾ
ಹ್ಮ್ ನಾವು ಹಂಗ ಮಾಡ್ತಿರ್ವಿ ಇಲ್ಲೆಲ್ಲ ಮತ್ತ ಈ ಸಣ್ಣ ಸ್ಪಿಂಕ್ಲರ್ ಆದ್ರ ಪೈಪ್ ಜೋಡಸಿಡಸಿ ಮುಂದ್ ಪೈಪ್ ಕಿತ್ ಕಿತ್ತಿಡ್ತೀವರಿ
ಹ್ಮ್ ಬಿಲ್ ಎಷ್ಟ ಅವ್ರ
ನಮಗ ಒಂದ ಮೂವತ್ತ ತಗೋರೀಗ
ಹೇಳವ್ರಿ ಏಸ ಎಕರೆ ಅದರಿ
ಅಣ್ಣ ಹೊಲ ಅದ ನಿಮ್ದು.
ನಮ್ದನ್ರರಿ ಈಗ ನಾವು ಸ್ವಂತ ಇಲ್ರರಿ ನಮ್ದ ಸ್ವಂತ ಬರೆ ನಾಕ ಎಕ್ರರೆ ಕಬ್ಬ ಹಾಕ್ಯಿವರಿ.
ಊ
ಉಳಿದಿದ್ದೆಲ್ಲಾ ಹಿಂಗ ಲವಣಿ ಮಾಡಿವ್ರಿ.
ನಮ್ಮ ಕಡೆ ಕಡದು ಬಟಾಯಿ ಅಂತಾರ ನಂ ಕಡದು ಅಂತಾರೆ ಕಡದ.
ಕಡದಂತರನ್ರಿ. ನಮ್ ಕಡೆ ಲವಣಿ ಅಂತಾರ ನೋಡ್ರಿ.
ಅದು ನಮ್ದು ವಾ ಪರವಲ್ಲ ರೀವು
ಹ್ಮ್
ಅಂದ್ರ ನೀರಾವರಿ ಇಲ್ರಿ ನೀರ್ ಇಲ್ರಿ ಅವಾಗ
ಹ್ಮ್
ಆರ್ ಸಾವಿರ ರೂಪಾಯಿ ಕೊಡ್ಬೇಕಕ್ ರೀ ಎಕ್ರಕ್
ಹ್ಮ್
ಬೀಸಗೆ ಹಾಕೊಂಡಿವ್ರರಿ ಮೂರ್ ಸಾವಿರಾಕ ಮೂರ್ ವರ್ಷ ಹಾಕೊಂಡವ್ರರಿ ಅದನ
ಒಮ್ಮಗಲಿ ಕೊಡಂಗಿಲ್ಲ ರೀ ಅಮೌಂಟ್ ಏನ ವರ್ಷ ವರ್ಷ ವರ್ಷ ವರ್ಷ ಹಾ ಕೊಡದು
ಇ ಕಡೆ ಹೆಂಗವ್ರಿ ಪರಿಸರ ಗದಗಾತ್ರ ಮುಂದ್ರ ಇ ಕಡೆ ಹೆಂಗದಾವ್ರಿ
ಇಲ್ಲಿ ಎಲ್ಲಾ ಮಸ್ತ್ ಐತ್ರಿ ಮಳೆ ಆದ್ರರಿಂದ ಬಾರಿ ಬರ್ತೈತ್ರಿ ನಮ್ ಕಪತ್ ಗುಡ್ ಸೈಡ್
ಮಳೆ ಕಮ್ಮಿ ಇರೋದಕ್ಕೆ ಕಪಾತ್ ಗುಡ್ಡ ಅಷ್ಟು ಬ್ಬರುೂ ಸ ಇಲ್ರಿ ಅದಿಗೆ ನಾವು ಅದು ಅದ್ರದ್ದು ವೈಭವ ಬೇರೆ ಇತ್ರಿ
ಅದ್ರದ ನ ನೋಡೋಕ ಎರಡು ಕಣ್ಣು ಸಾಲದ್ರಿ ಅದನ್ನ
ಹ್ಮ್
ನಮ್ದೇ ನಾವೆಲ್ಲಾ ಈಗ ಅದ ಇರೋದಕ್ಕ ನಮ್ದು ಒಂದ್ ಸ್ವಲ್ಪ್ ಗದಗ ಡಿಸ್ಟಿಕ್ ಹೆಸರು ಪ್ರಸಿದ್ದಿ ಆಗೈತ್ರಿ
ಹ್ಮ್ಮ
ಹಿಂಗ ಐತಿ ಅಂದ್ರ ಅದು ನಮ್ಮ ಹೇಮ್ಮೆ ರಿ ವೊಟು
ಹ್ಮೂ ಹ್ಯೂ ಹೊ
ಆ ಕಡೆ ನಿಮ್ ಸೈಡ್ ಏನ್ರ ಅದಾವನ್ರರಿ
ನಮ್ಮಸೈಡ್ ರೋಡೇ ಚಂದ್ ಇಲ್ರಿ ರೋಡ್ ಸೈಡ್ ಗಿಡ ಎಲ್ಲಿ ಚಂದ ಇರ್ತವ ಹೇಳ್ರಿ ನೀವು
ಓಹೋ ಹಂಗನ್ರಿ.
ನಮ್ಮ್ ಕಡೆ ಬರೇ ರೊಕ್ಕ ತಿನ್ನೋರೆ ಅವ್ರೀ.
ಹೌದೌದ್ರೀ ಹೌದು.
ನಮ್ ಕಡೆ ಬಾಳ ಹಿಂದೆ ಹಿಂದುಳಿದ ವರ್ಗ ಅದರೀ ನಮ್ ಕಡೆ.
ಹಾ ಅಲ್ಲಿ ನಮ್ದು ಗದಗ್ ಡಿಸ್ಟ್ರಿಕ್ನಾಗ ಒಂದ್ ರೋಡ್ ಐತ್ರಿ ಬೆಳಾಟಿಗೆ ಇಪ್ಪತ್ತೈಐದು ಕಿಲೋಮೀಟರ್ ಐತ್ರಿ ಮುಂಡ್ರಗಿಂತ್ರ ಬೆಳಾಟಿ ಅಂತೇಳಿ.
ಹ್ಮ.
ಆ ಇಪ್ಪತ್ತೈದು ಕಿಲೋಮೀಟರ್ ಏಕಾ ಗಿಡ ಅದೆ ನೋಡ್ರಿ ಆಚು ಆಜು ಬಾಜು ರೋಡ್ ಸೈಡ್.
ಹ್ಮ.
ಅವನ್ನ ಕಡಿಬೇಕಂತ ಅದನ್ನ. ಸ್ಟೇಟ್ ಹೈವೆ ಮಾಡ್ಬೇಕಂತ ಬಂದಿದ್ರಿ.
ಹ್ಮ್.
ಎಲ್ಲಿನ್ ತರನ ಇನ್ಫ್ಲೂಯೆನ್ಸ್ ತಂದು ಎಲ್ಲಾ ಮಾಡಿದ್ರಿ ಅವ್ರಗ್ ಆಲ್ಲ್ರಿ ಮಾಡಕಂದ್ರು.
ಹ್ಮ್, ಹ್ಮ್.
ಕಡದು ಮಾಡಕ ಆದ್ರ ಪರ್ಮಿಷನ್ ಇಲ್ಲಾ ಅಂತ ಹೇಳಿ,. ಎಮ್, ಎಲ್, ಎಂ ಗಿ ಎಮ್, ಎಲ್, ಎ ಎಲ್ಲಾ ಇದು ಮಾಡಿದ್ರಿ., -
ಹ್ಮ್.
ಎಂಪಿ ಗಿಂಪಿ ಎಲ್ಲ ಕೊಳ್ಳಿಲ್ರಿ., -
ಹ್ಮ್.
ಹಂಗಾಗಿ ಆ ಗಿಡದ ಸಂಬಂದ ಇನ್ನಾದ್ರು ರೋಡ್ ಆಗಿಲ್ಲಾ ನೋಡ್ರಿ ಅದು. ರೋಡ್ ಅಷ್ಟೇ ಅದು ಏಟ್ ಐತೋ ಆಟ್ಟೇ ರೋಡ್ ಹಗ್ಲೆಲ್ಲ ಮಾಡ್ಬಬೇಕ್ರೀ ಅವರು.
ಏನ್ ರೀ ಏನ್ ಈಗ ಏನ್ ಹೇಳ್ತೇನ್ರಿನ್ ಕೇಳ್ರಿ., - ಈಅಧಿಕಾರಿ, ಅದಿಕಾರಿ ಅಧಿಕಾರಿಗಳು ಅವ್ರರು ನೋಡ್ರಿ., - ಬರೀ ತಿನ್ನೋದು. ಅದು' ಲಂಚ 'ಮನಿ ತುಂಬಕೊಳ್ಳೋದು. ಹೊರಮನಿ ನಡೆಸೋದು ಏನ್ರೀ, ಏನ್ರಕ. ಖರೀದಿ ಮಾಡೋದು. ಈ ಹೊ ತಾ ಬಡವ್ರ ನೋಡಲ್ಗಾರ, ರೈತರಿ ನೋಡಲ್ಗಾರ ಏನ್ ಇಲ್ರಿ.,
ಹೌದೌದೌದು. -
ಹ ಸರ್. ಅವದರ ಮಲವರ ಹ್ಮ. ನ ರೈತರುಗಳು ಏನ್ ಮಾಡ್ಬೇಕ್ ಏಳ್ರಿ., ಹಕತ ಸಿಂಪ್ಲಿರ್ ತರಕ್ಕ ರೊಕ್ಕ ಇಲ್ಲ ಏನಿಲ್ಲ.
ಎಲ್ಲಾ ಈಗ ಬರೀ ರೊಕ್ಕ ತಿನ್ನಾಕ್ಕೆ ನಿತ್ ಬಿಟ್ಟಿರೀ-.
ಹ್ಮ್.
ರೊಕ್ಕ ತಿನ್ನೋದ್ ಬುಟ್ರೆ ಏನೂ ಇಲ್ಲ ನೋಡ್ರಿ ಅವ್ರು.
ಹ್ಮರ
ಬರ್ರ ರೊಕ್ಕ ತಿನ್ನೋದ್ರಿ,.
ಹ್ಮ
ಮತ್ತೆಂತ್ರಿ,.
ಅಸ್ಟ್ರೇಇರಿ ರೀಏನ್ಕೇಳ್ತಿಲಾ ಅಕ್ಕ.
ಹಾ, ಆಯ್ತ ಆಯ್ತಾಯಯ್ತು. ತೊಗೋಳ್ರಿ ಮತ್ತ ಅಚತಿನಿ., ನಮ ದೋಸ್ತ್ ಫೋನ್ಚ್ತಾನ, ನಮ ದೋಸ್ತ್ ಫೋನ್ಚ್ತಾನ. ಅವನು ಜರ ಮಾತಾಡ್ತನ್. ಅವನು ಒಂದಜರ ನಾಳೆ ಹೊಲ ಕಡೇ ಬರ್ಕೊಂಡ ನೋಡ್ತ ಬೆಳಿಗ್,
ಹೌದ್ರಿ ಮಾತಾಡ, ಮಾತಾಡ್ರಿ ಹಂಗಾರ್.
ಮರ